ನಮಸ್ಕಾರ ನೀಮ್ ಹೆಸ್ರೆನು.
ನಮ್ಮ ಹೆಸರು ಸಿಂಧುಜ ಅಂತ ನಿಮ್ಮ ಹೆಸರು.
ನಮ್ ಹೆಸ್ರು ಪೂಜಂತ.
ಎಲ್ಲಿಂದ ಮಾತಾಡ್ತಾ ಇದ್ದೀರಾ.
ನಾವು ಬೆಂಗ್ಳೂರಿಂದ ಮಾತಾಡ್ತೇವಿ ನೀವು.
ನಾವು ಬೆಂಗ್ಳೂರಿಂದ.
ಹ್ಮ್ ಏನ್ ಓದ್ತಿದಿರ ಇಲ್ಲ ವರ್ಕ್ ಮಾಡ್ತಿದಿರ.
ಓದ್ತ ಇದೀವಿ ನಾವು ನೀವು.
ಏನ್ ಓದ್ತಿದ್ದಿರಾ
ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ನಾವು ನೀವು.
ಹ್ಮ್ ನಾವು ಅಷ್ಟೇ ಇಂಜಿನಿಯರಿಂಗ್ ಮಾಡ್ತಾ
ಏನ್ ತಗೊಂಡಿದ್ದೀರಾ.
ನಾನ್ ಐ ಎಸ್ ಸಿ ತಗೊಂಡಿದ್ದೀನಿ.
ನಾ ಈಸಿ.
ನೀವು ಇ ಯ ಸ್ಸಿ ನ.
ಈ ಸಿ ನಾನು
ಓಕೆ ಓಕೆ ಈ ಸಿ ನ ಎಂಗ್ ಇದೆ ಈ ಸಿ ಕಷ್ಟ
ಹೌದು ತುಂಬಾ ಕಷ್ಟ ಇದೆ ತಗೊಂಡ್ಬಿಟ್ಟಿದ್ದೀವಿ ಇವಾಗ. ಚೇಂಜ್ ಆಗಕ್ ಆಗಲ್ವಲ್ಲ
ಹ್ಮ್ ಮಾಡ್ಕೋಬೋದಿತ್ತಲ್ಲ ಫಸ್ಟ್ ಇಯರ್ ಆದ್ಮೇಲೆ.
ಇಲ್ಲ ನಾನ್ ಬೇಕಂತಾನೇ ತಗೊಂಡೆ ನಂಗೆ ಕಷ್ಟ ಇಷ್ಟ. ಕಷ್ಟ ಪಡ್ಬೇಕು ನನ್ ಲೈಫಲ್ಲಿ ಅಲ್ಲಿ ನಾನ್ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ.
ನಿಮ್ದಿ ಇಷ್ಟ ಇಲ್ಲ ಅನೋದ್ ನೀವು ಒಬ್ರೆ ಅನ್ಕೋತೀನಿ.
ಹೌದು
ಹ್ಮ್
ನನ್ ಸ್ವಲ್ಪ ವಿಚಿತ್ರ.
ಹೂ ನಿಮ್ ಬಗ್ಗೆ ನೀವೆ ಯಾಕ್ - ಇಷ್ಟ್ ಕೆಟ್ದಾಗ್ ಹೇಳ್ಕೊಂತಿದ್ದಿರಾ.
ನಾ ಕೆಟ್ದಾಗ್ ಏನ್ ಹೇಳ್ಕೊಂತಿಲ್ಲ ಅದು ನಿಜ. ನಂಗೆ ನನ್ ಜೀವನ್ದಲ್ಲಿ ಕಷ್ಟ ಪಡೋದಿಷ್ಟ ಮತ್ತೆ. ಎಲ್ಲಾ ಕಷ್ಟಗಳು ನಂಗೆ ಬರ್ಬೇಕಂತ ಅನ್ಕೊಂತೀನಿ. ಅತರ ನಾನು
ಹ್ಮ್ ನಾ ಎಕ್ಸಾಮ್ ಇದೆ ಅಂದ್ರೆ ಎಷ್ಟತ್ವರ್ಗು ಓದ್ತಿರ ನೈಟು.
ನಾವ ಓದಲ್ಲ ನಾವು.
ಮತ್ ಕಷ್ಟ ಕಷ್ಟ ಕಷ್ಟ ಅತೀರಾ.
ಅದೇ ಫೇಲ್ ಆದ್ರೆ ಕಷ್ಟ ತಾನೆ ಫೇಲ್ ಆಗ್ಬೇಕಲ್ಲ ಫಸ್ಟ್
ಆಗ್ಲೆ ಎಲ್ಲ ಸಬ್ಜೆಕ್ಟ್ಸ್.
ನಾನು ನಾನ್ ಡಿಬರ್ ಆಗಿದಿನಿ ಗೊತ್ತಿಲ ನಿಮ್ಗೆ.
ಅಷ್ಟು ಕೆಟ್ ನಾ ನೀವು
ಹೌದು
ಹ್ಮ್ ನಿಮ್ ಮನೇಲಿ ಏನು
ಕಟ್ಟೋಳ್ ಅಂತ ಅದಿಕ್ಕೆ ಅವ್ರು ಬಿಟ್ಬಿಡಿದಾರ್ ಗಾಳಿಗೆ.
ಇಥರನಾ ನೀವು
ಹೌದು ನನ್ ಮನೆಗ್ ಬಾ ಅಂತಾನೂ ಹೇಳಲ್ಲ ಗೊತ್ತಾ ನಮ್ಮ್ ಮನೇಲಿ. ಅಷ್ಟು ಕೇಟ್ಟೊಳ.
ನಿಮ್ ಎನ್ ಅನ್ಸಲ್ವ ಈತರ ಇರೋದುಕ್ಕೆ.
ನಂಗ್ ಫುಲ್ ಖುಷಿ ಇದೆ ಇತರ ಇರಕ್ಕೆ ಇತರ. ಹಾ ಅವ್ರ ಇವನ್ನ ಏನು ಕಾಲ ಹೇಳಿದ್ದೀನಿ. ಅವ್ರವ್ರನ ಅವ್ರವ್ರ ಜೊತೆ ಜಗಳ ಆಡ್ತೀನಿ ಕಂಡ ಕಂಡವ್ರ ಜೊತೆ ಎಲ್ಲಾ ಜಗಳ ಆಡ್ತೀನಿ
ಅಲ್ಲ ಜೈಸಲ್ ನಿಮಗೆ ಅಂದ. ಒಳ್ಳನೆಯವರಾಗಿರ್ಬೇಕ ಅಂತ ಅನ್ಸಲ್ಲ ನಿಮಗೆ.
ಒಳ್ಳೆಯರಾಗಿ ಏನ್ ಪ್ರಯೋಜನ ಏನ್ ಏನ್ ಸಿಗುತ್ತೆ ನಿಮ್ಗೆ ಒಳ್ಳೆಯರಾಗೋದ್ರಿಂದ. ನೀವ ನೀವ ಒಳ್ಳೆಯವರಾ ಫುಲ್ಲು.
ಲ್ಲ
ಅಂದ್ರೆ ನೀವು ಕೆಟೋರಾ
ಏ ಇಲ್ಲ ಹಗೆಸೂ ಇಲ್ಲ
ಹ್ಮ
ಹಾ ಹ್ಮ್ ಎಲ್ಲ ಸಮಾಚಾರ ನ ನನ್ ಕೆತಲ್ಲ ನಿಮ್ಮಷ್ಟೆಂತೂ ಅಲ್ಲ
ಕೆಟ್ಟೋಳೆ
ಹ ಅದು ನಿಮ್ಮಷ್ಟಂತು ಅಲ್ಲ.
ಎಲ್ರೂ ಕೆಟ್ಟವರೇ ಇಲ್ಲಿ ಯಾರು ಒಳ್ಳೆಯವರಿಲ್ಲ.
ಯಾಕ ಹೇಳಿ ಅ ಡೈಲಾಗ್ಸ್ ಎಲ್ಲ ಹೇಗಿದ್ದೀರಾ? ಜಾಸ್ತಿ ಮುಗೀಸ್ ನೋಡ್ತೀರಾ ನೀವು? ಹ್ಞೂ
ಮೂವೀಸ್ ನೋಡಿದಿರಾನೇ ಈ ತರ ಮಾತಾಡ್ತಿ ನೀನ್ನೇನಾದ್ರು ಮೂವೀಸ್ ನೋಡಿದ್ರ ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಹೇಳ್ತೀನಿ ಅಂತ.
ಇನ್ನುೂ ಆಾರ್ಕೊಂಡು ಹೋಗರ್ತ ಅನ್ಸುತ್ತೆ. ಹಾ ಇನ್ನುೂ ಓಬಳರ್ಶ ತ
ಹೌದೌದು ನಿಂಗೆ ನನ್ ಮಾತಾಡಿದ್ದು ಓರ್ ಅನ್ಸ್ತಾ?
ಅಂದ್ರೆ ಓವರ್ ಅಂತಾರಲ್ಲ.
ಹ್ಮ
ಹ ಸ್ವಲ್ಪ ಜಾಸ್ತಿ ಇ ಈ ಕಾಲದಲ್ಲಿ ಯಾರು ಇಲ್ಲದೆ ಅ ವಿಂಡಫ್ ತಗೋ ನಲ್ಲಲ್ಲ ಅ
ತಗಳೋದ್ರ ಖುಷಿ
ಹಾ ಎಲ್ಲಾ ಕೆಟ್ಟ ಅಭ್ಯಾಸಗ್ಗಳೇ ಇದ್ದಾವ.
ಹ ಹೇಳಿದ್ನಲ್ಲಾ ನಂಗೆ ನಂ ಹುಟ್ಗುಣ ಅದು ಒಂಥರ ಕೆಟ್ಟ ಅಭ್ಯಾಸಗಳು‌ ಏನೇನ್ ಮಾಡ್ಬಾರ್ದು ಎಲ್ಲಾ ಮಾಡೋದ್ ನನ್ಗೆ ಒ ತರ ುಷಿ ಕೊಡುತ್ತೆ ಅವಾಗ ಅಲ್ವಾ ನಾನನ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀನಿ ಅಂತ ಎಲ್ಲರೂಥ ಅರ್ಥ ಮಾಡಕೊಳ್ಳ
ಹೋಗ್ಲಿದ್ದಿಡಿ ಊಟದಕ್ಕಿಂತ.
ಹಾ ಊಟ ಮಾಡಿದ್ವಿ ನೀವು?
ಹಾ ಆಯ್ತು ಮಾಡ್
ನಾನು ಅನ್ನಾ ಸಾರ್ ತಿಂದೆ ನೀವ?
ಹೌ ಅನ್ನ ಟೋಮಟ ಬಾತ್, ಅನ್ನ ಗೊಜ್ಜು ಟಮೊಟೊ ಗೊಜ್ಜು
ಹ್ಮ್ ಎಲ್ಲಿ ಹಸ್ಟೆಲ್ ಅಲ್ಲ ಹಾಸ್ಟೆಲ್ ಎಲ್ಲ ಇರೋದು.
ಹೌದು ನಾವು ಹಾಸ್ಟೆಲ್ ಅಲ್ಲಿ ಇರೋದು ನೀವು
ಹಾ ನಾವವು ಅಷ್ಟೇ
ನಿಮ್ ಹಾಸ್ಲೆ ಎಲ್ಲಾ ನಿಮ್ ಸೆನ್ಸಿದಾರ
ತೆನ್ಸಿದ್ದಾನೆ ನಿಮಗೆ
ಇಲ್ಲ ನನ್ ಕೆಟ್ಟವಳು ನನ್ಗೆ ಯಾರು ಫ್ರೆಂಡ್ಗಗಳ
ಅಂದೆ ಯಾರು ನಿಮ ನಲ್ಲೂ ಯಾರು ಇಲ್ವಾ ನೀವು ಒಬ್ಬರೇ ನಾನ ಇರೋದು
ಹಾ ನಾ ಒಪ್ಳೇ ಇರೋದು
ಹಾ ಸರಿ ಆಯ್ತು ಮತ್ತೆ ಇನ್ನೇ ಎಲ್ಲಿೂ ಹೋಗಿಲ್ವಾ ಟ್ರಿಪ್ ಎಲ್ಲ
ನಿಮ್ಗನ್ಸಲ್ವ ಕೆಟ್ಟೊಳಗರ್ಬೇಕು ನಂತರ ಅಂತ
ನನ್ಗೆ ಯಾವತ್ತು ಈತ ಮೈಂಡ್ ಬಂದೇಲ್ಲ ನಗೆ ನಂಗೆ ತರ ಯಾರು ಪ್ರಚಾರ ಕೂಡ ಆಗ್ಲಿಲ್ಲ ನೀವೇ ರ ಮಾತಾಡ್ತಾರ
ಹೌದಾ ನಾನು ಅನ್ಕೊಂಡೆ ಎಲ್ರೂ ನನ್ಂತರಾನೇ ಇರ್ತಾರೆ ಅಂತ
ಇಲ್ಲ ಇಲ್ಲ ಈ ತರ ಯಾರಿಲ್ಲ ಅನ್ಸತೆ
ಹೌದಾ ಅಂದೆ ನಾನ್ ಚೇಂಜ್ ಆಗ್ಬೇಕಂತೀರಾ
ಇಲ್ಲಚೆಯ ಅ ಅನ್ಸುತ್ತೆ ಸ್ವಲ್ಪ ಇಷ್ಟು ಕೆಡದಾಗಿದ್ರೆ ಯಾರು ಲೈಫ ಎಲ್ಲ ಚೆನ್ನಾಗಿರಲ್ಲ ಅಸ ಸ್ವಲ್ಪ ಒಳ್ಳೆ ಆ್ಬಕು
ಹೌದಾ ಸ್ವಲ್ಪ ಹೇಗ್ ಚೇಂಜ್ ಆಗ್ಬೇಕನ್ನೋದನ್ನ ಹೇಳ್ತ ಕರ
ಹ ಅದನ್ನು ನಾನ್ ಹೇಳಕ್ ಆಗಲ್ಲ ನಿಮ ಪೇರೆಂಟ್ಸ್ತ್ರ ಎಲ್ಲ ತಿಳ್ಕೊಂಡು ಸ್ವಲ್ಪ ನೀವ ಕಲ್ತ್ಕೊಂಡ್ಬೇಕದು ಹುಟ್ಟಾಗಿಂದ ಬಂತು ಅಂತೀರ ಇವೆಲ್ಲ
ಅವರೆಲ್ಲಾ ಒಳ್ಳೆಯವರಿದ್ದಾರೆ ಅವರು ಅವ್ರು ಒಳ್ಳೆತನ ನೋಡಿ ನೋಡಿ ನನ್ ಕೆಟ್ಟೊಳಾಗಿದೀನಲ್ವಾ
ಒಳ್ಳೆದನ ನೋಡಿ ಒಳ್ಳೆದನ ಕಲಿಬೇಕಲ್ವಾ ಕೆಟ್ಟದೇ ಆಾಕ ಕಲತೀರಾ ಅಂತ
ಅಂದ್ರೆ ಒಳ್ಳೇದಕ್ ಬೆಳೆ ಇಲ್ವಲ್ಲ ಇವಾಗೆಲ್ಲ
ಅದು ಹೇಳ್ತಾರ ಅಷ್ಟೆ ಅದ ಕರ್ಮ ಇದೆ ಅಲ್ ಹ್ಮ
ಹೌದೌದು ನೀವ್ ಹೇಳದು ನಿಜಾನೇ ನಿಮೇಲೆ ನಾನು ಒಳ್ಳೇಗ್ ಕ ಅಡಿದ್ದೇ ನಿ ನಿಮ್ಮ್ ಹತ್ರ ಮಾತಾಡಿದ್ಮೇಲೆ ನಂಗು ನಂದ ಮುಂದಲ್ಲಿ ಒಳ್ಳೆಯವಳುಾಗಗ್ಬೇಕು ಅಂತ ಅನ್ಸದೆ
ಹ್ಮ್ ಒಂದ್ ಕಾಲ್ ನಿಮ್ ಜೀವ್ನ ಬದ್ಲಾಯಿಸಿದೆ
ಹೌದು ಹ್ಮ ನೀವು ನಂಗೆ ಆ ಕರೆ ಮಾಡಿದ್ದಕ್ಕೆ ನಂಗೆ ತುಂಬಾ ತುಂಬು ಹೃದಯ ಧನ್ಯವಾದಗಳು ಯಾಕಂದ್ರೆ ನಿಮ್ಮಷ್ಟು ಯಾರು ನನ್ಗೆ ಒಳ್ಳೇದ ಹೇಳಿರ್ಲಿಲ್ಲ ನನ್ ಜೀವನದಲ್ಲಿ ಹ್ಮ್
ನೀವ್ ಅದನ್ನ ಯಾವ್ ರೀತಿಯ ಹೇಳ್ತಿದ್ದೀರೋ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ
ಹ ಇಲ್ಲ ನಾನ್ ಒಳ್ಳೆ ರೀತಿಯಿಂದ ಹೇಳ್ತಿದ್ದೀನಿವತ್ತು ನಾ ತುಂಬಾ ಒಳ್ಳೇಗ್ಬೇಕ
ಇವಾಗ ಇವಾಗ ಇವಾಗ ನಂದು ಒಳ್ಳೆ ಒಳ ಆಗ್ಬಿಟ್ಟೆ ನಾನು ಒಂದ ನಿಮ್ ಹತ್ರ ಮಾತಾಡಿದ ತಕ್ಷಣ ಒಳ್ಳೆಳಾಗಬುತ್ತೆ
ಇವತ್ತಿಂದ ಒಳ್ಳೆವಾನ ಇವಾಗ
ಹೌದು ತುಂಬಾ ಒಳ್ಳೇವಳು ಇಲ್ಲಿಲ್ಲ
ಹ್ಮ್ ಮತ್ತೆ ನೀವ ಅಡಗೆ ಎಲ್ಲ ಮಾಡ್ತೀರಾ
ಹಾ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಬರುತ್ತೆ
ಹ್ಮ್ ಯಾರ ಕಿಸುುದುು
ನಾನ್ ಯೂಟ್ಯೂಬ್ ನೋಡಿ ಕಲ್ತಿದ್ದೇನಿ ಒಂದಷ್ಟು ಒಂದಷ್ಟು ನಮ್ಮಅಮ್ಮ ನೋ ಮಾಡೋದ್ ನೋಡಿ ಕಲ್ ದ್ದೀನಿ ಒಂದಷ್ಟು ಕೇಳಿ ಕಲ್ತಿದ್ದೀನಿ ಯಾರಾದ್ರು ಹೇಳೋದನ್ನ ಆತರ
ಹ ನಾನು ಅಷ್ಟ ಇಷ್ಟು ಇಲ್ಲ ಬರೀ ಮ್ಯಾಗಿ ಈ ಸಾರದೆಲ್ಲ ಮಾಡ್ತ ನಷ್ಟ
ಹಾಗೆ ಹೆಂಗ್ ಮಾಡ್ತಾರೆ ಗೊತ್ತಾ
ಹ ಗೊತ್ತು ಮಾಗಿ ಪಾಕಿ ತಗೊಂಡು ಮಾಗಿ ಪೌಡರ್ ಗತ್ತೆ ಅಲ್ವಾ ಹ ಮತ್ತೆ ಆನಿಯನ್ಸ್ ಟೊಮೆಟೊ ಹ್ಮ್
ಕನ್ನಡ ಅಲ್ಲಿ ತರಕಾರಿ ಹೆಸ್ರು ಬರಲ್ವಾ
ಇಲ್ಲ ಬರುತ್ತೆ ಎಲ್ಲಿ ಹಾ ಟಮಾಟೋ
ಆಮೇಲೆ ಕೊತ್ಮಿರಿ
ಥೂ
ಕೊತಂಬರಿ ಹಾ ಅಷ್ಟ ಸಾ ಆಕ್ತಿಲ್ವಾ ಮ್ಯಾಗಿಗೆ ಮ್ಯಾಗಿ ಪೌಡರು ಮತ್ತೆ ಹ ಕಾರದಪುಡಿ ಉಪ್ಪು
ಹ್ಮ್
ಹು ಇಷ್ಟು ಅಮೇಲೆ ನೀರು ನೀರು
ಅಂದ್ರೆ ನೀವು ಒಲೆ ಹಚ್ಚಲ್ವಾ ಇಷ್ಟೆಲ್ಲಾ ಮಾಡಿದ್ರೆ ಒಲೆ ಹಚ್ಚತೀರಾನ ಇದೆಲ್ಲ ಹಾಕ್ಬಿಡ್ತೀರಾ
ಇಲ್ಲ ಇಲ್ಲ ಫಸ್ಟ್ ಹೊಲೆ ಹಚ್ಬಿಟ್ಟು ಮಾಡದು ಹ್ಮ್ ಇವೆಲ್ಲ ಅಚ್ಚಿ ಆಮೇಲೆ ಒಲೆ ಹಚ್ಚಿ ಅದಾದ್ಮೇಲೆ ತವ ಏನಾದ್ರೂ ಇಟ್ಟಿ
ಹ್ಮ ತವಾ ಇಡ್ತಾರಾ
ಬಾಂಡ್ಲಿ
ನಾನ್ ಫಸ್ಟ್ ಟೈಮ್ ಕೇಳಿದ್ದು ಮ್ಯಾಗಿ ಮಾಡಕ್ಕೆ ತವಾ ಇಡ್ತಾರೆ ಅಂತ
ಹೌದ ಬಾಂಡ್ಲಿ ಇಟ್ಟಿ ಮಾಡ್ತೀರಿ
ಹಾ
ಹ್ಮ್ ಆ ಚನ್ನ ಗಿರುತ್ತೆ ತಿಂದಿದಿನಿ ನಾನು ತಿಂದಿದ್ದೀನಿ ಮನೆ ಅವ್ರಿಗೆಲ್ಲ ಇಷ್ಟ ನಾನ್ ಮಡೋದು
ಹೌದಾ ಮತ್ತೆ
ಹ್ಮ ಹೇಳಿ
ನೀವೇ ಹೇಳಿ ಏನ್ ಸಮಾಚಾರ
ಹ್ಮ್ ಹ ಕಾಲೇಜ್ ಇದ್ಯಾ
ಹಾ ಈಗ ಇಂಟರ್ನಲ್ಸ್ ಇದೆ ನೆಕ್ಸ್ಟ್ ವೀಕ್ ಇಂದ
ಹ್ಮ್ ಓದಿದಿಯಪ್ಪಾ ಎಲ್ಲ
ಓ ಇನ್ನು ನಾವು ಓದಕ್ಕೆ ನಾಳೆ ಇಂಟರ್ನಲ್ ಅಂದ್ರೆ ಇವತ್ತು ರಾತ್ರಿ ಓಪನ್ ಮಾಡ್ತೀವಿ ಅದೇ ನನ್ ಕೆಟ್ಟ ಅಭ್ಯಾಸ
ಹಾ
ನೀವೆಲ್ಲಾ ಮೊದ್ಲೇ ಓದ್ಬಿಟ್ಟಿರ್ತೀರಲ್ಲ
ಅಂದ್ರೆ ನಾವು ಅಷ್ಟೇನೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತೆ ಇವತ್ ರಾತ್ರಿ ಅದುನು
ಹ್ಮ ಹೌದಾ
ಯಾವದನ್ನ ಕಾಲ್
ಹಾ ಸರಿ ನಿಮ್ಮಿಂದ ನಾನು ತುಂಬಾ ಇನ್ಸ್ಪೈರ್ ಆದದೆ ಧನ್ಯವಾದಗಳು
ಹ ಧನ್ಯವಾದ
ಹ್ಮ